ಅಲ್ಲ ಯ ಅಪ್ಪಾ ಶಾರಾಮಪ್ಪ
ಏನ್ ಪಾನಂಗ ಪರಾಮ
ಆರಾಮ ಮಾಡಪ್ಪಾ ನೀೇನ
ಆರಾಮಪಾ ಏನ್ ಮಾಡಕತಿ ಏನ್ಲ್ಲಾ
ಏನೆಲ್ಲ ಅವಡ ತಾಲಿಮತ್ ನಟಕದ ನಟಕದ ಪ್ರಾಕ್ಟೀಸ
ನೀ್ ಮಾಡಕತ್ತನಲ್ಪಾ ನಿಮ್ ದೋಸ್ತ್ ಏನು ಅಂತ ಅಂದ್ಬಿಟ್ಟ ಇವ ಹಚ್ಚಿದ ಭೀಮಾ ಹಚ್ಚಿದ ಫೋನ್
ಹಾ ಹಾ ಹೌದ ಹೌದು
ಹ್ಮ್ ಅದ್ರ ಸಲಾಗ ಕೇಳಮ್ಮ ಅಂತ ಹಚ್ಚಿದೆ
ಅಪ್ಪ ಒಂದು ಸಣ್ಣ ನಾ ಸಣ್ಣದ ಪಾತ್ರ ನಂಬದನದ್ರಾಗ
ಹ್ಮ್ ಹ್ಮ್ ನಡತ ಪರಂ ಪ್ಪಾ ಮತ್ತ ಯಾವಾಗ ಹದ್ನೈದನೇ ತಾರೀಕು ಅಂತ ಹೌದಾ ಹ್ಮ್ ಆಯ್ತಾನ ಎಲ್ಲ ಪ್ರಾಕ್ಟೀಸ್ಕ್ಟೀ ಎಲ್ಲ ಆಗ್ಯದಾನ
ಹಾಗದ ಲಾಸ್ಟ್ ಒಂದು ನಡ್ಸದ ಹಂಗೆ ಯಾವಾಗ ಮತ್ತೆ ಡ್ಯಾನ್ಸ್ ಇಂದ್ರ ಡ್ಯಾನ್ಸ್ ಎಲ್ಲ ನ ಎಲ್ಲ ಮಾತು ಎಲ್ಲ ಆಕ್ಷನ್ ಕಲ್ತೀವಿ ಡ್ಯಾನ್ಸ್ ಅಷ್ಟೇ ಇಲ್ಲಾನ
ಆಯ್ತಪಾ ವಜದ ಹಂಗಂದ್ರ
ಏನು ವೆಜ್ಜಲ್ಲಿ ನೋಡಪ್ಪ ಹಿಂಗೆ ಮೈತಿ ಯಾರು ಸಿಗ್ಲಿಲ್ಲ ಪಾಲ್ಟ
ನಡ್ತೋ ಹೆಂಗಿದ್ರ ನನ್ಗ ಆಸೆ ಇತ್ತು ಮಾಡ್ಬೇಕಂತ ಒ ಹೇಳಕ್ತಿದ್ದಾನ ಅವಾಗ ಹದರ್ಷ ಊರನ್ನರೆಲ್ಲ ಮಾಡಕ್ತ್ತಾಗ ನೀ ಹೇಳಿದಲ್ಲ ನಾನು ಮಾಡ್ಬೇಕು ನಂಗನ್ ಆತ ಅಂತ
ಅದೇ ಅನ್ನೆಲ ಒಂದ ಪಾಠ ಆದ್ ನೋಡಪ್ಪಾ ಮಾಡ್ತೇನ ಅಂದ್ರರು ಸರಿ ತಗ್ರ ಮಾಡ್ತ ನಂದೆ ಗೌಡು ಕೇಳಿದ
ಹ್ಮ್ ಹ್ಮ್
ತರ್ತಾರಿ್ರೀ ಮಾಡಮ್ರ ಅಂತಂದೆ ನಾಟಕೇನು ಚಛಲೋ ಅದ ಹದ್ಿನೈದಕ ಹದ್ಿನಾಲ್ಕ ಅದ ಹದಿನೈದು ಹದಿನೇಳಳುಕದಾ ಅದೇ ನಾು ಹತ್ ನಾು ಹಚ್ಬೇಕುಿಂದೆ ಇದು ಯಾಕಂದ್ರ ಆ ಪಂಪ್ಲೇಟ್ಸ್ ಅವೆಲ್ಲಾ ಈರೋಣಿ ಅವ್ರಲ್ಲಾ ನೋಡ್ಕೊಂಡ್ ಬರಕ್ ಹೋಯ್ದೇವಿ ಮೊನ್ನಿ ಹ್ಮ ಈಷ್ಟಾಗಲ್ಪ ಮತ್ತೆ ಟೆಂಟಂದು ಮತ್ತೆ ಜಾಗ
ಹಾ
ಹ್ಮ್ ಅದಕ್ಕೆ ನೋಡ್ಕೊ ಬಂದಿ ಮನ್ಯ
ಅದೇ ಅದೇ ಜಾಗ ಎಲ್ಲ ಬೇಕ್ ಮತ್ತೆ ಇವಾಗ ಎಲ್ಲಿ ಮಾಡಕ್ಕಾಗಲ್ಲ ಏನಿಲ್ಲ ಮತ್ತ
ಕೆಲಸ
ಹ್ಮ್ ಹ್ಮ್
ಕ ಲಪ್ಪ
ಹಾ ಕೆ ಕೆಳಕತಿ
ಅದೇ ಹಾ ಕೇಳ್ದ ಅದೇ ಪಾಂಪ್ಲೆಟ್ಸ್ವು ಮೊನ್ನೇ ಹಾಕಿ ಬಂದ್ ಎಲ್ಲ ಟ
ಹಾ ಹಾ
ಇನ್ನು ಪಾಂಪ್ಲೇಟ್ ಬಂದಿಲ್ಲ ಬಂದ್ಗಡೆ ಎಲ್ಲ ಊರಿ ಹಚ್ಬೇಕಲ್ಲಮ್ಮ ಸ್ಟೀಕರ್ಸ್
ಅದೇ ಅದೇ ಹಚ್ಚಬೇಕ್ ಗೊತ್ತಾಗ್ಬೇಕಲ್ಲ
ಹ್ಮ್ ಮತ್ತೆ ಅದೇ ಹದಿನೈದು ಹದಿನೇಳು ತಾರೀಕ ಅಲ್ಲಿ ಹಚ್ಬೇಕುಂದೆ ನಾನನ್ಯ ಮತ್ತೆ ಈಗ ತಾಲಿಮ್ದಾಗಿ ಇರ್ತಲ್ಲಾ
ಹ ಹ
ಅವ್ರು ಬೈತಾರಾ ಹಚ್ಚಕ್ಕೆ ಬರಲ್ಲ ಅದಕ್ಕೆ ನಾನ್ ರಾತ್ರಿ ಹಚ್ಕೊಂಡೆ ಇವತ್ ನೈಟ್ ಹಚ್ಬೇಕು ಹಚ್ಕೊಂಡ್ ಅಷ್ಟು ಏನ ಇದು
ಅದೇ ಗೊತ್ತಾಯ್ತು ಆಯ್ತಲಾ ಏಟಕ್ ಆಗ್ಲಿ ನಮ್ದ ಕಾಸ ಕಾಸ ದೋಸ್ತ ಇದ ನೀನು ಅಲ್ಲಾ ಏಟಕ್ಕ ಆಗ್ಲೆ ನಮ್ ಕಸ ಕಾಸ ದೋಸ್ತ ಇದ್ದಲ್ಲಪ್ಪಾ
ಹೌದ ಹೌದ ಬ ಮತ್ಯ ಊಟ ಆಯ್ತಾ
ಅದೇ ಹೆಂಗಿದ್ರ ನಾವು ಇಬ್ರು ದೋಸ್ತ ಇನ್ನೂ ಇಲ್ಲ ನಾಷ್ಟ ಊಟ ಮಾಡ್ಬೇಕು ಇವಾಗ ನಿಂದು
ನಾ ನಾಷ್ಟ ಆಗ್ಯದಪ್ಪ ಶಾಲೆಯಲ್ಲಿ ಇದವ ತಾಲಿಮ ಬಂದಿವ್ ಅಲೋ ಅದೇ ಬಂದವ ಇನ ಮಾಸ್ಟರ್ ಬಂದ್ಯ ಇಲ್ಲಾ ನಾವೇ ಎಲ್ಲ ಬಂದ ಕೂತ್ಕಂಡಿದಿವಿ ನಾವೇ ಬಂದು ಕುಂತೀವಿ ಮಾಸ್ಟರ್ ಇಲ್ಲ ಅಲ್ಲ ಅವರು ಬಂದ್ಗಳ ಚಲೋ ಅವರು ಬಂದ್ಗಳ ತಾಲೀಮ್ ಚಲೋತು ನೋಡಪ್ಪ
ಆಯ್ತಾಯಯ್ತು ಎಲ್ಲ ಪ್ರಾಕ್ಟೀಸ್ ಮಾಡ ನಡಿತು
ಅದೇ ಬರ್ಬೇಕಂದೆ ಮೈತ್ ಬಿುಟ್ಟಿ ಗೆನ
ಇಲ್ಲಾ ಹಂಗ್ಯಂಗ ಹಂಗ್ಯಾಂಗ್ ಬಿಡ್ತನಾಳ ನಾನ್ ಏನ್ ಮಾಡಕ್ತಿದ ಬಿಡ್ತನ ನಾನು
ಯ್ ಹೇಳಲ್ಪಾ ನಾನ್ ಹಚ್ಚಿದಾಗ ನನಗೆ ಹೇಳೇನಾ ನಾವು ಹೋಗಲ್ಲ ಅಂತಂದಿ ಮೈ
ಅ ಹಂಗೇನಿಲ್ಲ ಯಾಕದ್ರ ನೀನ್ ಗೊತ್ತದಲ್ಲ ನಮ್ಗ
ಹ್ಮ್ ಅದೇ ನಾ ಹೇಳಕ್ ಆಯ್ನಲ್ ಸಾಯಂಕಾಲ ಹಚ್ಬೇಕಂತಂದ ಅ ಮತ್ತತ್ ಬೈತರ ಹ ಬರ್ಲ ಸುಮ್ಮ ಅದ್ರಾಗ ಇದ್ರಾಗ ಯಾಕೆ ನಮ್ದೇ ಪಾಠ ಆದಲ್ಲಿ ಜಾಸ್ತಿ
ಹಾ ಗೊತ್ತಾಯ್ತು ನಂಗೆ ನಾಟಕದಾಗ ಮಾಡಕತ್ತಾರ ಅಂತಂದು ಖುಷಿ ಆಯತ್ ನನಗ
ಅದೆ ಹೇಳಕೈತು ನೆಲ್ಪೈದೆ ನಿನಗೆ ಹಚ್ಬೇಕಂದೆ ಆಗಿಲ್ಲ ಅಷ್ಟೇ ಸಾರಿ
ಅಯಯ ನಡೀತಿತ್ತು ಅದ್ರಾಗೆಲ್ಲ ನಂಗ ಗೊತ್ತಾಯ್ತ ಅದ್ ನಾಟಕ ಇವಾಗಾ ನ ಅಂತ ಅಂದ್ರಲ್ಲ ಅದ್ರಾಗ ಬಿಸಿ ಆಗಿರ್ತಾನನ್ ಬಿಡು ಅದು ಇದು ಮಾಡಕತ್ತರ್ತಾನ ಅಚಕ್ ಆಗಿರಲ್ಲ ಬಾ ಅಂತ ಅನ್ಕೊಂಡು ಸುಮ್ನೆ ಆದ ನಾನು ನಡತ ಅದ್ರಾಗ ನು ಇವಾಗ ನಾವಾನನು ಕೆಲ್ಸದಾಗಿದ್ದಾಗ ಎಷ್ಟ ದಿನ ಫೋನ್ ಹಚ್ಚಿಲ್ಲ ಅವಳು
ಹ್ಮ್ ಆ್ಚ್ಚಲ ಆ ಚಲ್ ಯಾಕಂದ್ರೆ ಹದ್ನೈದ ದಿನ ಮುಂದಿರಾಗ ಹುಡುಗರಿಗೆ ಬುಕ್ ಕೊಟ್ಟು ಗ ಮುಗಿಸಿ ಬರ ಬೇಕು
ಅದೇ ಅದೇ
ಮೊನ್ನೆ ಬಾದಾಮಿಗೆ ಹೋಗಿದ್ದು ನೋಡ ಮೂವತ್ತನೇ ತಾರೀಕು ಬಾದಾಮಿಗೆ ಹೋಗಿ ಎಲ್ಲಾ ಕೊಟ್ಗೇಶೇನ್ ಬುಕ್ಕ ಕೊಟ್ಟು ಬಂದಿವಿ
ಹ್ಮ
ಕೊಟ್ಟು ಬಂದಿವಿ ಆ ಪಾಳಷ್ಟ್ನಾಕಿ ಆಯ್ತ ಈಗ ಆಯ್ತಿ ತಾಲೀಮ್ ನಡ್ದ ಜೋರ ಡ್ಯಾನ್ಸಿಂಗ್ ನಡ್ದ ತಾಲೀಮ ಡಾನ್ಸ್ ಅಷ್ಟ ಎಲ್ಲ ಮೂಲ ಡ್ಯಾನ್ಸ್ ಅಷ್ಟ ಕನ್ನಡ
ಹ್ಮ್ ಹ್ಮ್
ಡ್ಯಾನ್ಸ್ ಒಂದ್ ಪ್ರಾಕ್ಟೀಸ್ ಆಯ್ತಂದ್ರ ಆಯ್ತಕ ಹ್ಮ್ ಅದೇ ಮಾಡು ಕೈಲೆ ಎಲ್ಲ ಮಾಡ್ಬಕ್ ಒಂದ್ ಮಾಡಿ ಒಂದ್ ಬಿಟ್ರೆ ನಡೆಲ್ಲ
ಒಂದ್ ಮಾಡಿ ಒಂದ್ ಬುಟ್ರೆ ಹೆಂಗಾತ್ ನೋಡು ಎಲ್
ಹ್ಮ್ ಮತ್ತೆ ಕೆಡ್ತದ ನಾಟಾಕೆಡಸ್ಬಾರ್ದ ನಮ್ ಒಂದ್ ಪಾತ್ರಲ್ ಇಡದ ಕೆಡ್ತದ್ ನಾಟಕ ಏನ ಎಲ್ಲ ಪಾತ್ರ ಇಡದ ಕೆಡಲ್ಲ ಒಂದು ಪಾತ್ರಲ್ ಇಡದ ಕೆಡದ್ ನಾಟಕ
ಅದೇ ಅದೇ ಇವಾಗ ಹೆಂಗಂತರೇಳು ಏ ಅವ್ಯಾವ್ ಮಾಡಿದಾವ್ ಕೋಡಿಗಳು ಎಲ್ಲ
ಹ್ಮ್ ಊ ಹ್ಮ್ ಊರ ಹೆಸರ್ನು ಬರ್ದೇ ಅದ್ಯಾಊರಗಾ ಚುಲೋ ನಾಟಕ ಯಾವಾಗ್ಲಾಗಲ್ಲ ಹಂಗ್ ಹಿಂಗ್ ಅಂತಾರ ಮತ್ತೆ ಹೋದ್ವರ್ಸಿನ ಅನ್ಸಿದ್ವಲ್ಲ ಮತ್ತೆ ಊರ್ ಚುಲೋನೆ ಅಲ್ ಒ ನಾಟಕ್ ಒಂದ್ ಪಾತ್ರದ್ ಸಲಾಗಿ ಚುಲೋ ಆಗಿರ್ಲಿಲ್ಲ ಈ ವರ್ಷ ಸ್ವಲ್ಪ ಚುಲೋ ಆಗ್ಲಂತ ಒಂದ್ ಒಂದು ವರಿ ತಿಂಗ್ಳ ಇರಕ ಇ ಟಿವಿ ನಾಟಕ್ ಪ್ರಾಕ್ಟಿಸ
ಅದೇ ಅದೇ ಮತ್ತೆ ಮಾಡ್ಕ್ಯಂತೋದ್ರ ಬರ್ತ ಸುಮ್ನೆ ಮಾತ್ ಅನ್ಸ್ಗೇ ಬಾರ್ದ ಎಲ್ಲವ್ ಎಲ್ಲವ್ ನೀವ್ ಚಲೋ ಮಾಡಿ ಮತ್ತೆ ಬ್ಯಾರೆರು ಚುಲೋ ಮಾಡಿಲ್ಲ ಅಂದ್ರ ಅದನ್
ಹೂಂ ಒಟ್ಟ ಊರ ಹೆಸರು ಬರೋ ಊರ ಹೆಸರು ಬರೋದ ಇಲ್ಲ ಒಬ್ಬ್ರು ಚುಲೋ ಮಾಡಿ ಒಬ್ಬರು ಚೊಲೋ ಮಾಡ್ಲಿಕ್ಕನು
ಹ್ಮ್ ಯಾವ್ ಮಾಡ್ತಾವ ಎಲ್ಲಿ ಚುಲೋ ಮಾಡ್ತಾವ ಒಬ್ರೊಬ್ರು ಮಾಡ್ತಾವ ಒಬ್
ಹ್ಮ್ ಈ ಸರ್ತಿ ಅದಕ್ಕೆ ಅಂತ ಯಾವ ಕುಡುಕರು ಯಾವ್ ಕುಡಕ ಕುಡಿಯೋರ್ ಪಡ್ಯಾವ್ರನ ಯಾರ ಆಕಿಲ್ಲದುಸ್ಪ ಧೂಮಪಾನ ಚಟದಿಂದ ದೂರ ಇರೋರು ಯಾರ ಈ ಸರ್ತೀ ಎಲ್ಲಾರ ಹ
ಹಾ ಹಂಗಂದ್ರ ಆಯ್ತುಗೊ ನಡ್ತದ ಎಲ್ಲ
ಹ್ಮ್ ಅದಕ್ಕೆ ಇದು ವರ್ಸ ಅನ್ಸದಾಗ ಚೊಲೋ ಮಾಡಲ್ ಚೊಲೋ ಮಾಡಲ್ಲ ಅಂತ ಈ ವರ್ಷನ ಚೊಲೋ ಮಾಡ್ ತೋರ್ಷೀದ್ರಾತಂತ ಮಾಡೀವಿ
ಹ್ಮ್ ಹ್ಮ್ ಆಯ್ತ ಚೊಲೋ ಮಾಡಿದ್ ನಡೀತ ತುಗೋ ನಾನ ಅದಕ್ಕೆ ಹತ್ನೇ ತಾರೀಖ ಬರಂ ಅನ್ಕಂಡೆ ಹತ್ತ್ನೇ ತಾರೀಕ
ಹಾ ಬಾ ಬಾ ಬಟ್ಟಿ ಪಟ್ಟೀ ತರಾಕ್ ಹೋಗಮ್ ಬಟ್ಟಿ ಬೇಕ ಆತಾವಲ್ಲ ಆಟಕ್ಕ
ಹ್ಮ್ ಅದೇ ಅನ್ಕೊಂಡೆ ಅದ್ರ ಸಲಾಗ ಆಯ್ತು ಹತ್ತನೇ ತಾರೀಕು ಬಂದ್ರ ಆಯ್ತ ಅಂತ ಅಂದ್ಬಿಟ್ಟು ಅನ್ಕೊಂಡೆ
ಹ್ಮ್ ಅದೆೇ ಪರ್ಸೂನ ಹಚ್ಬೇಕ್ ಅಂತ ಮಾಡೀನಿ ಈಗ ಹಚ್ಬೇಕ್ ಸಾಯಂಕಾಲ ಪಾ ಪರಶುನ
ಮತ್ತೆ ಹೇಳ್ ನಾನ್ಫೋನ್ ಮಾಡ್ತನ ತಗೋ ಅವ್ನೀಗೆ ಫೋನ್ ಮಾಡಿಲ್ಲ ಅವನು ಇಲ್ಲೆ ಅವ್ನಲ್ಲ ನನ್ ಬಲ್ನೆ
ಹೇಳ ನೀನ್ ಹೇಳಂದ ಹೇಳ ಒಂದ ಅಷ್ಟೇ ಒಂದ್ ಹತ್ ಐದು ಕಿಲೋಮೀಟರ್ ಅಷ್ಟ್ ದೂರ ಆದಂತಲ್ಲ
ಹ್ಮ ಒಂದ್ ಏನೇನ ಒಂದ್ ಐದ್ ಕಿಲೋಮೀಟರ್ ಆದ ಅಷ್ಟೇ
ಹ್ಮ್ ಅದೇ ಹೇಳ್ಲೇನ ಅವ ಹಸ್ತನ ಅಂತ ಹೇಳನ ಇವತ್ತು ರಾ ಸಾಯಂಕಾಲ ತಾಲಿಮ್ದಾಗದಾನಂತ ಹಚ್ಚದಾಗಿಲ್ಲ ಸಾಯಂಕಾಲ ಹಚ್ಚ್ತನಾತಗ ಇಬ್ಬರು ಹತ್ನೇ ತಾರೀಕು ಬಂದ್ಬಿ ಡ್ರ
ಹ್ಮ್ ಅದೇ ಹೇಳತ್ನಿ ನಾವ ಬರ್ತೇವ ಒಮ್ಮಲೆಗೆ
ಹ್ಮ್ ಹ್ಮ್ ಹ್ಮ ಅಷ್ಟೇ ಮಾಡು
ನಾನ್ ಫೋನ್ ಹಾಸ್ತೀನಿ ಯಾವ್ದುಕ್ಕೂ ನೀನ್ ಒಂದ್ಸಲ ಫೋನ್ ಹಚ್ಚು ಅವ್ ಹೆಂಗಂದ ಗೊತ್ತದಲ್ಲ ಅವನಿಗೆ ಮೊದ್ಲ ಅವ ಸ್ವಲ್ಪ ಸ್ವಲ್ಪ ಅದಿದಿ ಆ ನನ್ ಮಗ ಮೆಂಟಲ್ ಇದ್ದಂಗ ಅವ್ನ
ಅದಿಕ್ಕೆ ಅಚ್ಚ ಅತ್ತಾನೆ ತಲೆ ಕೆಡಿಸ್ಕೋಬೇಡ ನೀ ಹೇಳು ಅಷ್ಟೇ ಓಂಪಾ ಅಂತೇಳು ಅವನ ಅಂತಾನ ಹೆಂಗ ದ್ರ ಹಚ್ಚೆಲಪ್ಪ ಬರಲ್ಲ ಅಂತಾನವ
ಹಾ ಅಂತಾನ ಅದಕ್ಕೆ ನೀನು ನೀನು ಸ್ವಲ್ಪ ಹಚ್ಚು ಆಮೇಲ್ ನಾನ್ ಹಸ್ತೀನ ಅವನಿಗೆ ಇವಾಗ್ ನಾನೇ ಪಸ್ಟ್ ಹಚ್ಚಿದ್ದ ಅಂದ್ರ ನೀನ್ ಹೇಳ್ತಿದ್ದಾನ ಅವ ಮಗ ಅವ ಫೋನ್ ಮಾಡಿಲ್ಲ ಏನಿಲ್ಲಾ
ಹೌದೌದ ಹಂಗೆ ಅಂತಾನ ಹಾ ಅಂತಾನ ಅಂತಾನ ಪಕ್ಕ ಅಂತನ ಅದಕ್ ನಾನೇ ಆ ಸಾಯ ಲ್ಲ ಮುಂಜೆ ಲ ಹೇಳು ಹೊಂಟಾಗಪ್ಪ ಅಂತ ಹೇಳುನ
ಅದೇ ನೀನ್ ಫೋನ್ ಹಚ್ಚವನಿ ಫೋನ್ ಹಚ್ಚಿ ಹೇಳಿದ್ಮೇಲ ನನ್ಗ ಒಂದ್ಸಲ ಫೋನ್ ಹಚ್ಚು ಫೋನ್ ಹಚ್ಚಿ ಚನ್ನಾನು ಅಂತ ಅಂದೆ
ಹ್ಞೂ ನಾನು ಹ ಸಾಯಂಕಾಲ ಹೇಳತ್ನಾಗ ಹ ನೀನು ಸಾಯಂಕಾಲ್ ನೀನು ಮು ನಾ ನಾಳೆ ಮಾರ್ನಿಂಗ ಹಚ್ದೇನಾ
ಅದೇ ಫೋನ್ ಹಚ್ಚಿ ಫೋನ್ ಹಚ್ತಿನಿ ಸುಮ್ನೆ ನಾರ್ಮಲ್ ಆಗಿ ಫೋನ್ ಹಚ್ಚಂಗ ಹಸ್ತನಿ
ಹಾ ಹಾ ಹಾ ಹಾ
ದಂಗ ಹಚ್ಚಿ ಏನಪ್ಪಾ ನಿಂಗ ಫೋನ್ ಮಾಡಿದ್ನ ಏನು ಅಂತ ಅಸ್ತೀನಿ ಇಲ್ಲ ನೋಡ್ಲೆ ಮಾಡಿಲ್ಲ ಅಂತ ಮಗ ಸುಮ್ನೆ ಡವ್ ಮಾಡ್ತಾನಾವ
ಹಾ ಹಾ
ಅದಕ್ಕೆ ಯಾಕ ಅಂತ ಕೇಳ್ತಾನ ಏನಮ್ಮತ್ ಅವ ನಾಟಕದಾಗ ಸೇರನ ಅಂತ ನಾಟಕ ಮಾಡಕತನ ಅಂತಲ್ಲ ಅಂತ ಪಾ ಪಾರ್ಟ್ ಮಾಡಕತನ ಅಂತಲ್ಲ ಅಂತನಿ ನಿಂಗ ಯಾರ ಹೇಳಿದ್ರ ಅಂತ ನಾವ ನನಗ ಅದು ಭೀಮಾ ಫೋನ್ ಮಾಡಿದ್ದ ಭೀಮಾ ಹೇಳಿದ್ದ ನನ್ಗ ಅಂತ ಅಂದೆ ಅಂತೀನಿ ಆಮೇಲ್ ಮಗ ತಾನೇ ಹೋಗ್ತತ್ತಾರ ಫೋನ್ ಮಾಡತ್ತ ನನ್ಗ ಅಂತಂದು
ತಾರಕ್ ಬಾ ಅಂತ ಹೇಳಣ ಏನ ಬಟ್ ತರ್ಬೇಕಕ್ ಅಂತ ಅಂತ ಹೇಳಣ ಮ ಮತ್ತ್ ಬಂದ ಬಟ್ ತರ ಕೊಂಬ್ರ
ಆಯ್ತಾಯಯ್ತ ಹೋದ್ರ ಆಯ್ತಗ ನಡೀತದ
ಹ್ಮ್ ಅದ ಯಾಕಂದ್ರೆ ಜಾಸ್ತಿ ಬೇಕಕ್ ಎಷ್ಟು ಹದಿಮೂರು ಸೇಡ್ ಸೇನಾ ನಾ ಹದಿಮೂರು ಸೇ ಹದಿಮೂರ್ ಸ ಬಟ್ಟ ಇವಾಗಾಗ
ಆಯ್ತು ಆಯ್ತು ತಂದ್ರೆ ಆಯ್ತು ನಾಟಕದ ಅವ್ರ ಕಂಪ್ನಿಯಾಗ ಇರ್ತಾವಲ್ಲ ಅವ್ರಗ್ ಎರಡ್ರ ಆ್ತಲ್ಲ ಅಂದ್ರೆ ಒಂದ್ ಎರಡು ಎರಡ್ ತರ ಹೊಸವ್ ತೊಂದ್ರೆ ಆಯ್ತು
ಹಾ ಹ ಹ ಹಾ ಆಯ್ತ ಆಯ್ತು ಅಷ್ಟೇ ಚ ಮಾಡು
ಹ್ಮ ನಡ್ಸತವ ಹೊಲ್ದ ಆಯ್ತ
ಅದಕ್ಕೆ ಹಚ್ಚಿದೆ ಆ ನಾಚುವಗ ನಾನ್ ಹಚ್ಬೇಕಂದೆ ನೀನ್ ಹಚ್ಚಿದ ನ
ಯಾರತ್ಿದ್ರ ನಾ ತಗ ನೀನ್ ಯಾಕಂದ್ರ ಅದು ಇದ್ರ ಕೆಲ್ಸದಾಗ ಬಿಸಿಿ ಇರ್ತ ಅದ ಇ ಮಾಡ್ಕೆ ಅಂತ ಪ ಪಾಟ್ಕೋಳ
ಹ್ಮ್ ಅದಕ್ಕೆ ಹಸದಾಗಿಲ್ಲಪ್ಪಾ ನೀನ್ೇಚ್ಚಿತ್ತ ಚಲೋ ಆಯ್ತ
ಆಯ್ತಾಯ್ತು ಹೇಳಿದ್ರ ಆಯ್ತಿ ನನಗೆ ನಡತ ಅವ್ನಿಗೆ ಫೋನ್ ಮಾಡಪ್ಪಾ ಪರ್ಸ್ಟ್ ನನ್ ಮಾಡಿಲ್ಲಾ ಅಂದ್ರೆ ನಡತ ಕುತ್ತ
ಇಲ್ಲೆಲ್ಲ ಮಾಡ ಇಲ್ಲೆಲ್ಲ ಆತ್ಗೆ ಫೋನ್ ಮಾಡತಾಗ
ಗೊತ್ತದಲ್ಲ ಮೊದ್್ರ ಅಳ್ದಕ್ಕನ
ಹ್ಮ್ ಹ್ಮ್ ಹ್ಮತ್ತ ಹ ಹ ಕೊರಿದ್ದ ಅ ಹಿಂದೆ
ಅದೇ ಆಮೇಲೆ ಮತ್ತ ಆಮೇಾಲ ಅವನಿಿಗೆ ಹೇಳಿದ್ದಿ ನನಗ ಹೇಳಿಲ್ಲ ಅದ ಇ ಅಂತ ಮತ್ತೆ ಓದರ್ತಾನ
ಹ್ಮ್ ಹ ವದಾರ್ತನೆ ಎಲ್ಲ ಯತ್ ತಗವ ಸಾಯಂಕಾಲ ಹತ್ತಗ ಯತ್ ನೀ
ನಂಚ ಹೇಳ ನಡತದ ಇಬ್ಬ್ರ ಆಯ್ತ್ ಹತ್ನ ಹತ್ ಹತ್ತನೈದು ತಾರೀಕ ಬರ್ತ ಇಬ್ರು ಹೋಗಮ್ಮ ಅಂತ ಹೋಗಿ ಬಟ್ಟಿಗೆ ಬ ಟಿಕಿಟ್ ತರಾಮ
ಹಾ ಬರ್ರಿ ಮಾಸ್ಟರ್ ಬಂದ. ಹಲೋ ಮಾಸ್ಟರ್ ಬಂದ ಮ ಬ ಬ ಬ ನ್ ಮೈತ್ಫೋನ ಮಾತಾಡ ಕಡ್ತೇ ಸ್ವಲ್ಪ ನೋಡಿಕದನ್ ಮಾತ್ ಹಂಗ ಹೆಂಗ ಅಂತನ್.
ಒಂದ್ ನನ್ ಮಾಸ್ರ್
ಹ್ಮ ಬಂದ ಈಗ ಬಂದ ನೋಡ್ ಊಟಬಊಟ ಮಾಡ್ಕೊಂಡ ಬರ್ತಾನ ಯಾಕಂದ ಜಲ್ದ ಹೋದ ಅಲ್ಲಲ್ಲಾ
ಹ್ಮ ಅದೇ ಅದೇ ಇರ್ತವಲ್ಲ ಇವಾಗ ಏನ ಆಯ್ತು ಚನ ಬಂತು ಅದ್ರಾಗ
ಹ್ಮ್ ಅದಕ್ಕೆ ಬಂದನಾ ನಾನು ಚೆಜ ಕಡೆ ಅನ್ ಫೋನ್ ಹಚ್ಚಿ ಹಕ್ತಣಣ
್ಮ ಸರಿ ಸರಿ ತ
ಹಾ